ಹಲೋ ಹಲೋ ಇದು ಬಸವರಾಜ್ ಏನ್ಡಿಸಿ ಏನಿಲ್ಲ ಪಾ ಸುಮ್ ಕೊತೀನಿ ಊಟ ಆಯ್ತ. ಎಂತ.
ನಮ್ದು ಆಯ್ತು ನೋಡಿ ಈಗ ಮಾಡಿದ್ದಿ.
ಹಾ.
ಏನ್ ಮಾಡಿದಿ ಊಟ.
ಏನಿಲ್ ನೊಡ್ ಇದೆ ಚಪಾತಿ ಪಲ್ಯ ಅನ್ನ ಸಾರಾ
ಹಾ
ನೀ ಏನ್ ಮಾಡ್ರರಿ
ನಾವು ಅದೇ ಮಚೆ ಚಪಾತಿ ಪಲ್ ಅನ್ನ ಸಾರ
ಕಾಲೇಜ್ ಹಂಗ ನಡ್ಡತಿ
ಅದೇ ನಡೆದತ್ತಿ ಅಂಗ ಹ್ಮ್ ಏನ್ ಮಾಡಾತಿದ್ರಿ
ಏನಿಲ್ ನೋಡ್ ಸುಮ್ ಊಟ ಅತ ಹೊರ ಬಿದ್ದೇವಿ ನೀವ ಏನ್ ಮಾಡತರಿ
ನಾವು ಹಂಗ ಹೊರಗಡ್ಡಡವಿ ವಾಕಿಂಗ್ ಮಾಡತ್ತತಿ ವಾಕಿಂಗ್
ಹ ಹ್ಮ್ ಹ್ಮ್ ಹ್ಮ
ಕಡ್ಡಡಿ ಮಲ್ಲ ಅದ ಲ್ಲ
ಕದ್ದಾಡಿ ಮಲು ಬಾಳ ಗುಪ್ಪ
ಹಾ ಅವನೇ ಕರ್ಕೊ ಬಂದನ್ ಬರ್ರ ಸ್ವಲ್ಪ ಅಡ್ಯಾಡಿ ಬರ್ ನ ಅಂತ
ಈಗ ಅದ್ದಾಡಿ ಮೇಲೆ ಚಾ ಕುಡಡ್ಸನಿಂತ ಕರ್ಕೊಂಬಂದಾನ ಏನಿವ
ಈಗ ಚಾ ಕುಡಸ್ತಾನತ್ತ
ಹ್ಮ್
ಹ್ಮ್
ಹ್ಮ್
ಕೊಡ ತಾನ ಕುಡಿದ ಬರ
ಗದ್ದಾಡಿ ಮಲ ಚಾ ಕುಡಸ್ತಿಲೋ ಕಾಲೇಜ್ ಚಲೋ ನೋಡತ್ ನಿಮ್ದ ಹ್ಮ್ ಮತ್ತ ಶೂಟಿ ಏ ಹಲೋ ನಿಮ್ಮದು
ನಾವು ಹಕ್ಯ ನೋಡ ಗುರುವಾರ ದಿನ
ಹರ್ ನಂಗ ಜೋರ್ ಐತ್ ಪಲ್ರು
ನಿಮ್ಮಂಗಕತಿನು ಹ ಸಾವಕ ನೀ ಹ್ಮ್
ಹ್ಮ್
ಮತ್ತ.
ಮತ್ತ್ ಏನಿಲ್ಲ ನೋಡ್ ನಿನ ಹೇಳ್ಬೇಕು.
ಲ್ಲದು.
ಹೇ ಇಲ್ಲಪ್ಪ ಊರಿಗ್ ಹೋಗಲ್ಲ. ಉರ್ ಬಿಟ್ಟೇವೋ ಹ್ಮ್ ಉರ್ ಬಿಟ್ಟೇವೋ. ಟ್ಟ
ಊರಾಗ್ ಎಸ್ ದಿಸಾ ಬಿಡವಾ ಎಸ್. ದಿವಸತ್ತ.
ಬಿಡ್ದಂಗೆ ಏಸ್ ಎಷ್ಟ್ ಹೋಕವ್ ಬಿಡ್ದಂಗ.
ಹ್ಮ್ ಈಗ್ ಅಷ್ಟ ಹೇಳೋಪ್ಪಾ ಬಾ ಮಾಡಿ ಒಂದ್ ವಾರ ಹೋಕಿವ್ ಮತ್ತ.
ಹೇ ಹೋಗ ನಾ. ಚೋಳತ್ ನಾಗ ಇರು ಹ್ಮ್ ಮತ್ತ.
ವಾಗ.
ಹ್ಮ್ ಎಕ್ಸಾಮ್ ಎಲ್ಲ ಹೆಂಗ್ ಆಗ್ಯಾವ್ ಹ್ಮ್ ಹ್ಮ್ ಹ್ಮ್
ಮತ್ತೆ ನಿಮ್ಮ ಸಮರ್ಥಯ ಹೊ ನಿನ್ ಊರಿಗಿ.
ಕೃಷ್ಣಾನ ಹೋಗೇನ್ಲ.
ರಾಧಾನ್ ಕರಕೊಂಡ್ ಹೋಗ್ಯಾನ್.
ಹೋಗ್ಯಾರ್ ಹೇ ರಧಾನ್ ಕರ್ಕೊಂಡ್. ಹೋಗ್ಯಾನ್ ಒಬ್ನೇ ಎಂಗ್ ಹೋಕನು. ಹ್ಮ ಇಲ್ಲ ಬಿಜಾಪುರ್ ಇಳಿತನ್ ಹಾಕಡೆ ಹೊಕ್ ತಾಳಾಯ ಇವಾ ಈಕಡೆ ಬರ್ತನ.
ಮತ್ತ್ ಆಟಿ ಅಲ್ಲಿಗೇನ್ ಹೋಗಿರ್ ಮುಂದ ಅಲ್ಲೆ ಇದ್ರ ತನ ಹೋಗ್ ಬರ್ಬೇಕಪ್ಪ ಬಿಳಗಿ.
ಕತಾನು
ಅವ್ರ್ ಅಕಿನ್ ಕಲ್ಸಕ.
ಹ್ಮ್ ಅದ ಮಾಡ್ ಅಂಲೆನ್ ಅವ್ನಿಗೇನ್.
ಮತ್ತ ಇಲ್ಲಿ. ಕ್ಲಾಸ್ ಬಿಟ್ ಯಾಕ್ ಹೋಗ್ಬೇಕು ನಾಳೆ. ನಾಡ್ದ ಡಿ ಕೆ ಪಾಟಿಲ್ ಮೂರ್ ಕ್ಲಾಸ್ ಹೊಕಾವಿಲ್ಲ ನಾಕ್ ಮೂರು. ಹಂಗು ಸಂಗು ರಾಧಾ ಅಂಗ ಈ ಕಡೆ ಹೋಗಿ ಕರಿತಾಳ ಆ ಕಡೆ ಅವನು ಕರಿತಾಳ
ಹ್ಮ್
ರೂಟ್ ಟಂಕ್ ಚೇಂಜ್ ಅಕವ ಹಂಗ ಚೇಂಜ್ ಮಾಡಕಿ ಇಕಿ ಮತ್ತ ನಿಮ್ ಕೃಷ್ಣನ್ ಕತಿ ಹೋಯ್ತ ಏನ
ಕೃಷ್ಣಂದ ಏನ್ ಮಾಡ್ತೀವಿ ಬಿಡ ಮರ
ಓ ನಮ್ಗ್ ಗೊತ್ತಿಲ್ಲ
ಹ್ಮ್ ಕಷ್ಟಂದ ಏನ್ ಅದೇ ಅದೇ ಮತ್ತೇನೈತಿ ನಮಗೆ ನಮಗ ಮುಂದ ಏನು ಕೊತ್ತುದ ಅದೇ ಇವ ಅರಬ್ ತಾರಕ ಹೋಗ
ಎಷ್ಟ ಆತು ಬಿಲ್ ಒಂದ್ ನೈಟ್ ಪೆಂಟ್ ಟಿ ಶರ್ಟ್ ಕೂಡಿ ಹ್ಮ್ ಹೆ್ಯಾಂಗ ಒಂದ ಟಿ ಶರ್ಟ್
ಅ ಎಡು ಎಡು ನಾಕು ನಾಕ್ ನನಾಲ್ಕು ರೂಪಿ ಇಳಿತಾ ಇಲ್ಲ ಒಂಬತ್ ನೂರ ಎಂಬತ್
ಹಾ ಹೆಯಾಂಗ ಚಲೋ ಸಿಗ್ತವೆ ಏನಾರ ಬಿ
ನೋಡಿ ನೋಡಿಲಾನ
ಹ್ಮ್ ನೋಡಿನಿ ಅದಕ್ಕ ಕೆಳತ್ತಿನ ಚಲೋ ಇರ್ತವೇನ ಅಂತ
ಹ
ಹ್ಮ್ ಎಲ್ಲಾ ತರ ಅರಿಬರುತ್ತ ಅವನು ಆ ಇನ್ನೊಂದು
ಹ್ಮ್ ಹ್ಮ್ ಚಲೋಯಐತನಡಿ ಸಾಸ್
ಹ ಆ ಶರಣಗಳವರು ದೋಸ್ತ ಎಂಟ್ ಸಾವಿರ ರೂಪಾಯ್ ಒಮ್ಮಿ ಅರ್ಬಿ ತಗೋ ಬಂದ ನಂತ
ಅದೇ
ಒಂದಾಗ ಇದ ಸಾವರ ರೂಪಾಯಿ ಒಂದ್ ಪ್ಯಾಂಟಿಗೆ ಎರಡು ಸಾವಿ ರಪಾಯಿ ಆತ್ತು ಟ್ರೆಂಡ್ಸ್ ಒಳಗ ಹಾ ಬಿಸ್ನೆೆಸ್ ನಡಿವತ್ತ ಆಗತ್ ನಮ್ದ ಅವ್ರ ಲೋಕಲ್ ಆಕಾರ ಹಾ ಅಲ್ಲಿ ಯಾರ್ನ್ರು ಹಿಡಿದು ಯಾರ್ನಾರ್ರು ಮಾಡ
ಎಲ್ಲ ನಾವು ಮಾಡೋ ಮತ್ಲ
ಸೈಡ್ ಆದ್ರಾಗ ಯಾವದ ಬಿಸ್ನೆಸ್ ಸೈಡ್ ಸ್ವಲ್ಪ ಕಮಿಷನ್ ಹೊಡಿಬೇಕು ಪ್ಪು ಅಂದ್ರೆ ನಡೈ ನಮ್ಗೆ
ಅಂದ್ರೆ ಈಗ ಇದೂ
ಏನು
ಒಮ್ಮೆ ತರ ಮತ್ ನಾನೇನು ಕುಡಿ
ಹಾ ಹಾ
ಎರಡು ಸಾರ
ಹ್ಮ್
ಹ್ಮ್
ತರಣುಲ
ತಂದುು ಪೋರ ಕಾಲ್ದ ಎಬಿ ಶೋಡಮ ಹಾವ
ಹ್ಮ್ ಏ ಚಪ್ರಿ ಇಪ್ರಿ ಕೆಲಸ ಇಲ್ಲ ಅಂತ ಏನು ಚಪ್ಪರಿ ಏನಕಿ ವಿನಾಯಕ ಸ್ವಾಮಿನ ಮಾಡಿ ನಮ್ಮನ
ವರ್ತತಿ
ಏ ಬಾಡಪ್ಪಾ ಎನ್ ನಮ್ಮನೇಲಿ ಇಲ್ಲಿ ಯಾರು ನೋಡ್ಲಿಕ್ಕೊಂಡ ಹಡ್ತೈತಿ ಹ ಅಂಗು ಹಂಗನ್ ಹೆಂಗ ಹದಾರ ಮತ್ ಇಲ್ಲಯ ಹವ ಮಾಡವ ಇಲ್ಲಯಾರ ಮಾತ್ ನೋಡಕತ್ ಮಾಡಿ ಮುಗತತಿ ಹ್ಮ ಏನ್ ಜಾಗಾಡಿದ್ರ ಒಂದ್ ವಾರಟ ಬಿಟ್ರಿ ತ್ರಳ
ಹ್ಮ್ ಶಾಶ್ವತವಾಗಿ ಬಿಟ್ಬಿಟ್ಟಿ
ಶಾಸತ್ ಎಣ್ಣಿ ಬಿಡ್ತಿ ಹ
ಇಲ್ಲಿ ಕೃಷಿ ಮಹಾವಿದ್ಯಾಲಯ ಭೀಮರಾಯನ ಗುಡಿ
ಹಾ ಅಲ್ಲೇ
ಇಲ್ಲಿ ಇದೀನಿ ನೀನ್ ಎಲ್ಲದ
ನಾ ಕೃಷಿ ಮಹಾವಿದ್ಯಾಲಯ ರಾಯಚೂರು ಒಳಗಿದೀನಿ
ಅ್ರ ನಮ್ಮ ಇದ್ರಾಗ ಬತಕ್ ನಿಮ್ದು
ಹಾ ಒಂದೇ ಬ್ರಾಂಚ್ ರಿ ಹ್ಮ್
ಹೆಂಗ ಚಲೋತ್ಲ
ಹ್ಮ್ ಚಲೋ ಐತಿ ನಿಮ್ದ
ನಮ್ದು ಬಸತಿ ಆದ್ರ ರೊಕ್ಕ ಚಿ ಇಲ್ಲಿ ಪಾಸ್ ಮಾಡ್ಬೇಕಂದ್ರ
ಎಲ್ಲ ರಾಯಚೂರು ಯೂನಿವರ್ಸಿಟಿ ಪೂರಾ ಅದಐತ ಅವನ ಹಲ್ಕಟ್ಟ ಐತಿ ಅದು
ಹ ಮತ್ ಇಲ್ಲಿ ಸಾಬ ಮ್ಣ ವಿಜ್ಞಾನ ಹಾ ಇದು ತಾನ ಶಿಕ್ಷಕ ಆ ಈಗ ನಾಲ್ಕನೇ ವರ್ಷ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳಿಗೆ ಎ್ದದು ಬಿೇಡಾನ ಪಾಸ್ ಮಾಡ್ಬೇಕಂದ್ರೆ ಹತ್ತು ಹತ್ತು ಸಾವಿರ ರಪಾಯಿ ಸಹಾಯಧನ ಬೇಡ ಹ್ಮ್ ಹ್ಮ್ಮ ಇಲ್ಲಿ ಅಂಗಡಿ ಒಗ್ಬಾರನ ಬ ಹಾಲ್ ತೊಂಬರ ಹ್ಮ್ ನತ್ತ ತೋರ್ಂಬಾ ಹ್ಮ್ ರಾಜಗೌಡ ಇಲ್ಲ ಮ ತಕೊಂಡ್ರಿಲ್ಲ ಹಾಲ್ ತುಂಬರ್ತನ ಹ್ಮ್ ಮತ್ತ
ತನೆ ನೋಡು ಹಲ್ಲಿ ಹೊಂಟಿವೆ
ಹ್ಮ್ ಹ್ಮ್ ಜೋರ್ ಐತೆ ನಿಮ್ದು.
ಹಾ ಹಾ
ನೀನ್ ಜೋರ್ ಐತೆಪ್ಪ ಅಂದೆ. ಹ್ಮ್ ಮತ್ತೇನ್ ಅಡದೈತಿ.
ಈಗ್ ಏನ್ ಇಲ್ ನೋಡ್.
ಹ್ಮ್ ಏನ ಕಬ್ಬ್ ಚೊಲೋ ಅದ.
ಹ್ಮ್ ಚೊಲೋ ಅದಾವ.
ಹ್ಮ್
ಏನೋ ಮಳಿ ಇಲ್ಬಿಡ್ರಿ ನೀರ್ ಐತಿ ಮಳಿ ನಮ್ ಕಡೆ ಆಗೈತಿ ಇಟ್ ದಿನ ಮನ್ನೆ.
ಹ್ಮ್ ಹ್ಮ್ ಆಗೈದ ಅಂದಂಗಾಯ್ತು ಹ್ಮ್ ಹ್ಮ್.
ಏ ಅತೀ ಮಳಿನು ಅತ್ ಬರ್ದದು ಮಕೊನ್ಬಿಡತಾವ ಕಬ್ ಮುರದ್ ಬಿಡುತ್
ಹೌದೌದು ಅಂದ್ರೆ ಈಗ್ ನಿಮ್ಗ ಹೊಳಿ ನೀರ್ ಅಲ್ಲ ಈಗ.
ಹೊ ಹೊ ಇಲ್ಲ.
ಬೋರ್ ಅದಾವ ಈ ಹೋಳಿ ನೀರ್ ಬೀಡಲ್ ನೀವು.
ಇಲ್ ಇಲ್ ಹೊಳಿನಿರ ನಮ್ ಪೈಪ್ಲೈನ್ ಇಲ್ಲ ಹೋಳಿ ಅಲ್ಲಿ ಮಗಲ್ದಾಗ ಐತ್ಕರೆ. ಹೊಳಿ ಬಂದ್ರೆ ಮುನುಗ್ತೈತಿ ಕರೆ ಅದೆಲ್ಲ ಹೊಲ ಆದ್ರೆ. ಬೋರ್ ಅದವ್ ನಮ್
ಬೋರಿಗೆ ಬೋರಿಗ್ ನೀ ರಗಡ್ ಇರಬೇಕ್.
ಹಾ ರಗಡತ್ ನೀರು ಬಿಸ್ಲಿಗಟ್ಟ ಮೊದ್ಲ್ ಕ ಕಡಿಮೆ ಆಗಿತ್ತು ಹೊಸತದು ಆಗ ಹೊಳ್ಳಿ ಒಳಗ ಇಳಿಸಿದ್ವಿ ಮತ್ತ ಇಲ್ ಸಂತೆಲೆ ಇಷ್ ಏನ್ ಕಡಿಮೆ ಆಗಿಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಮತ್ತ
ಮತ್ತ್ ಏನಿಲ್ಲ ನೋಡಪ್ಪ ನೀನೆ ಹೇಳಬೇಕ್.
ನಮ್ ಕಡೆ ಏನ ಇಲ್ಲ ನೀವು ಹೇಳ್ಬೇಕು.
ಹ್ಮ್ ಅದೇ ಈಗ ನಾವು ಕಬ್ಬ್ ಹಚ್ಬೇಕ್ ಅಂತ ಮಾಡೀವಿ. ಈಂಗ ಎಸ್ ಸ್ಫೋಟ್. ರ ಕಬ್ ಸಾಲಿಂದ ಸಾಲಿಗಿ
ನಾಕ್ ಪುಟಿನ ಸಾಲ ಮೂರ ಪುಟಿನ್ ಸಾಲ ಅದು ಇರ್ತವ ಹಂಗೆ.
ಹ್ಮ್ ಅಂದ್ರ ಈಗ ನಾವು ಒಳಗ ಟ್ಯಾ
ನಾಕ್ ಪುಟಿನು ಇದರಗ ಹೊಕ್ಕವ್ ಸಣ್ಣ ಟ್ಯಾಕ್ ಟ್ರ
ಸಣ್ಣವು ಇವು ಕೊಬೋಟವ ಹೊಕ್ಕವ ಅಂದೆ ಹ ಅಂದ್ರ ಅವು ಸಣ್ಣಗಾಲಿ ಬರ್ತಾವಲ್ಲ ಅವಕ್ಕ ಹ್ಮ್ ಹ್ಮ್ ಹ್ಮ ಮತ್ತೇನಿಲ್ಲ ಅದೇ ಒಂದು ಹತ್ತ ಎಕರೆ ಕಬ್ಬ ಹತ್ತ ಎಕರೆ ಕಬ್ಬ ಹಚ್ಬೇಕ್ ಅಂತ ಮಾಡೆವಿ ಹ್ಮ್ ಹ್ಮ್ ಹಲೋ
ಹ್ಮ್ ಮತ್ತ
ಆಯ್ತ್ ಹ್ಮ್ ಐತಿ ಗುರುವಾರಯಿಂದ ಗುರುವಾರ ಹ ಅವ್ರ ಡಿ ಕೆ ಪಾಟೀಲ್ ಸರ್ ಪೂಟೀಲ್ ಗುರುವಾರ ದಿಂದ್ರ ಮಂಗ್ಲಾರ ಹ ಡಿ ಕೆ ಪಾಟೀಲ್ ಇಲ್ ಡಿ ಕೆ ಪಟೀಲ್ ಎಲ್ ರ ಗುರ್ವಾರ ಕ್ಲಾಸ್ ಐತ್ರಿ ಎಲ್ಲರೂ ಒನ ರವ್ ಉ ಊ ಅನತಲ್ ಏಳ ಇವತ್ ಹೋಗ್ಯಾರ್ ಅವ್ರು
ಅಣ ಹಾಲೆಟ್ ಪಾಕಿಟವ
ಮೂವತೃಪೈ ತವ್ ಹೇಳ್
ಹೇ ಹೋಗ್ಲೆ ಆಯ್ತಿ ಇನೋ ಸ್ವಲ್ಪ ಐತೆ ಯಾ ಕಿಂಗ ಹಿಂಗ್ ಮಾಡ್ರೋ ಸಾಕಲೋವ್ರು ಯಾರ ಹ್ಮ್. ನಿಲ್ಲದಿಲ್ಲ ಸಿಗೋದಿಲ್ಲಾ ಅದು. ಆಯ್ತ ಇಡ್ಲೆ ಹ್ಮ್ ಮಾತಾಡೂ ಇಂಗ್ಯಾಕ್ ಮಾಡ್ತ ರೊಕ್ಕ ನನ್ ಹತಲೋ.